ಹಲೋ
ಹಾ ಕೇಳ್ಸ್ತಾದೆ ಹೇಳಿ ಬ್ರೋ
ಏನ್ ಮಾಡ್ತಿದರ ಬ್ರೋ
ಏನಿಲ್ಲ ಬ್ರೋ ಹಂಗೆ ಕೂತಿದ್ದೆ
ಹ್ಮ್ ಊಟಾ
ಊಟ ಆಯ್ತ ಬ್ರೋ ನಿಮ್ದು
ನಮ್ದು ಆಯ್ತು ಬ್ರೋ ಮುದ್ದೆ
ಮುದ್ದೆ ಹ ಹ್ಮ ಮತ್ತ್ ಮನೆ ಕಡೆ ಎಲ್ಲ ಚೆನ್ನಾಗವ್ರ ಏನಿಲ್ಲ ಹ್ಮ್
ಏನೋ ಸೌಂಡ್ ಬತೈತ್ ನೋಡಿ
ಹೌದು ನೀ ಏನಿಲ್ಲ ಬ್ರೋ ಹೇಳ್ಬೇಕು
ಹನ್ ಏನ್ ಹೇಳ್ತರ ಬ್ರೋ ಆ ನಾನ್ ಸ್ವಲ್ಪ ಸುಮ್ನೆ ಕುಂತಿದ್ದೆ
ಹಾ ಹಾ
ಹ್ಮ್ ಕಾಲೇಜ್ ಎಲ್ಲ ಜಾಯ್ನ್ ಆದ್ರ
ಹಾ ಬ್ರೋ ಜಾಯ್ನ್ ಆದೆ ಹೋಗ್ತಾ ಇದೀನಿ ಇವಾಗ ಹಾಸ್ಟಲಲ್ ಇದ್ದೀನಿ
ಹಾ ಹಾ
ಹ್ಮ ಹಂಗೆ ಹಾಸ್ಟ್ಲಲ್ಲಿ ಒಬ್ಬನೇ ಇದ್ನಲ್ಲ ಬೇಜಾರಾಯ್ತಿತ್ತು
ಹಾ ಹಾ
ಹ್ಮ್ ನೀವ್ ಬ್ರೋ ಕಾಲೇಜಗ್ ಸೇರ್ಕೊಂಡ್ರ ಹ್ಮ ಇವಾಗ
ಇವಾಗ ಪಿ. ಜಿ ಲಿದ್ದೆ
ಹಾ ಹಾ ಮತ್ ಪಿ. ಜಿ ಲೇ ಇರ್ತೀರಾ ಏನ್ ಹಾಸ್ಟ್ಲಗ್ ಸೇರ್ಕೊತಿರ
ಎಲ್ಲಿ ಬ್ರೋ ದುಡ್ ಕಟ್ಟಾಕ್ ಆಗಲ್ಲ ಬೆಂಗ್ಳೂರಗೆ
ಹಾ ಹಾ ಹಾ ಹಾ
ಹ್ಮ್ ಅದ್ರಿಂದ
ಹಾಸ್ಟೆಲ್ ಸೇರ್ಕೋಬೇಕು ಬೇಕ್ತಾನೆ
ಹಾಸ್ಟೇಲಿಗೆ ಹಂಗ್ ಸೇರ್ಕೋಬೇಕರು ಅಪ್ಲಿಕೇಶನ್ ಹಾಕ್ಬೇಕು
ಹಾ ಹಾ
ಅದ್ ಬಂದಾಗ ಸೇರ್ಕೋತೀನಿ
ಈಗ ಅಪ್ಲಿಕೇಶನ್ ಹಾಕಿದ್ದೀರಾ ಇಲ್ಲ ಬ್ರೋ
ಏನ್ ನಿನ್ ಅದ್ ಹಾಕಿದೀನಿ
ಹಾ ಹಾ
ಇನ್ನೊಂದ್ ಮಂತ್ ಇನ್ನೊಂದ್ ಮಂತ್ ಆದಮೇಲೆ ಸೇರ್ಕೊಳ್ಳಿ ಅಂತ ಇದೆ
ಹಾ ಹಾ
ನಾ ಇರಾ ಕಾಲೇಜ್ಗು ನಿಯರ್ ಗೆ ಯಾವ್ದ ಇರುತ್ತೋ ಆತರ ಸಿಗುತ್ತಲ್ಲಾ ನೀವು ಹೊಶಟ್ಲಾಲಾಗಿದ್ದೀರಲ್ಲ ನಾನ್ ಅದ್ಕೆ ಕೇಳೋಣ ಅಂತ ಮಾಡ್ದೆ ಯಾವ ತರ ಫುಡ್ ಹೆಂಗಗೆ ಹೆಂಗಿರುತ್ತೆ ಅಂತ
ಹಂಗ ಬ್ರೋ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗದ್ ಕಷ್ಟ ಆಯ್ತದೆ
ಅಂದ್ರೆ ಬ್ರೋ ಫ್ರೆಂಡ್ಸು ಆತರ ಇಲ್ಲ
ಹಾ ಹ
ಫ್ರೆಂಡ್ಸು ಅಂದ್ರೆ ಊಟ ತಿಂಡಿ ಹೊರ್ಗಡೆ ಹೋಗೋದು ಎಲ್ಲ ಅದೆಲ್ಲಾ ಪ್ರಾಬ್ಲಮ್ ಇಲ್ವಾ ಅಂತ
ಆತರ ಏನ್ ಪ್ರಾಬ್ಲಮ್ ಇಲ್ಲ ಬ್ರೋ ಸ್ವಲ್ಪ ಊಟದ್ದು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಏನಿಲ್ಲ ಎಲ್ಲ ಕ್ಲೋಸ್ ಆಗಿ ಇರ್ತಾರೆ ಅದೇ ಎಲ್ಲಾ ಫೆಸಿಲಿಟಿ ಚೆನ್ನಾಗಿರುತ್ತೆ ಬ್ರೋ ಹಾಸ್ಟ್ಲಲ್ಲಿ ಊಟ ತಿಂಡಿ ಎಲ್ಲ ಹ್ಮ್ ಸೇರ್ಕಳಿ ಚೆನ್ನಾಗಿರುತ್ತೆ ಅದೇ ಒಂದ್ ಸ್ವಲ್ಪ ಊಟ ಅಡ್ಜಸ್ಟ್ ಆಗ್ಬೇಕಷ್ಟೇ ನಾವೆ
ಹ್ಮ ಅದೇ ಬ್ರೋ ಊಟ ತಿಂಡಿ ಎಲ್ಲಾ ಅಂದ್ರೆ ಬ್ರೋ ನಮ್ಮ ಫ್ರೆಂಡ್ ಹೇಳ್ತಿದ್ದ ಮೊಟ್ಟೆ ಬಾಳೆಹಣ್ಣೆಲ್ಲಾ ಇರುತ್ತ
ಹ್ಮ ಹಾ ವೀಕ್ಲಿ ತ್ರಿ ತ್ರೀ ಡೇಸು ಮೊಟ್ಟೆ ಇರುತ್ತೆ ಫೋರ್ ಡೇಸು ಬಾಳೆಣ್ಣು ಮತ್ತೆ ವೀಕ್ಲಿ ವನ್ಸ್ ನಾನ್ ವೆಜ್ ಮಾಡ್ತಾರೆ
ಹಾ ಹಾ
ಹ ಚಿಕನ್ ಮಾಡ್ತಾರೆ ಮತ್ತೆ ಚಪಾತಿ ವೀಕ್ಲಿ ತ್ರೀಸ್ ತ್ರೈಸ್ ಕೊಡ್ತಾರೆ ಮೂರ್ ದಿನ
ತಿಂಡಿ ಎಲ್ಲ ಯಾವ ತರ ಇರುತ್ತೆ ಬ್ರೋ ತಿಂಡಿ ಎಲ್ಲ
ತಿಂಡಿ ಎಲ್ಲ ಒಂದ್ ಎರಡು ಸೋಮವಾರ ಮಂಗಳವಾರ ಬುಧವಾರ ಡೈಲಿ ಒಂದೊಂದು್ ವೆರೈಟಿ ತಿಂಡಿ ಇರುತ್ತೆ ಬ್ರೋ ಅಂದ್ರೆ ಸೋಮವಾರ ಚಿತ್ರಾನ್ನ ಆದ್ರೆ ಮಂಗಳವಾರ ಪುಳಿಯೋಗ್ರೆ ಬುಧವಾರ ಇಡ್ಲಿ ಆದ್ರೆ ಫಲಾವ್ ಆತರ ಇರುತ್ತೆ ಬ್ರೋ
ಹೌದಾ
ಅದೇ ಕಂಟಿನ್ಯೂ ಇರುತ್ತೆ ಅಷ್ಟೇ ಚೇಂಜ್ ಏನ್ ಆಗಲ್ಲ ಅಲ್ಲಿ ಬ್ರೋ ಚಾರ್ಟ್ ಅಂತ ಕೊಟ್ಟಿರ್ತಲ್ಲ ಬಿ. ಒ ಆಫೀಸ್ ಇಂದ
ಹ ಓಕೆ ಓಕೆ
ಹ ಅದ್ರಲ್ಲಿ ಏನ್ ಇರುತ್ತೆ ಅದನ್ನೇ ಮಾಡ್ತರೆ
ಹ ಸರಿ ಅದ ಬಿಡಿ ಅದು ಊಟದ್ದೆಲ್ಲ ಗೊತ್ತಾಯ್ತು.
ಹಾ ಹಾಂ
ನನ್ಗ್ ಯಾವ್ ತರ ಅಂದ್ರೆ ಅಲ್ಲಿಂದ ಓಡಾಡ್ತೀನಲ್ಲಾ
ಹಾ ಹಾ
ಅಲ್ಲಿ ಓಡಾಡೋ ಟೈಮ್ ಅಲ್ಲಿ
ಹಾ
ಓಡಾಡೊ ಟೈಮ್ ಅಲ್ಲಿ ಅಂದ್ರೆ ಅಲ್ಲಿೂ ತೊಂದರೆ ಆಗಬಾರದು ಅಂತ ಈಗ ನಾನ್ ಇರ ಇದ್ದಾಗ ಹತ್ರನೇ ಇರುತ್ತೆ ಅಂದ್ಕೊಳಿ
ಹಾ ಹಾ
ಅಂದ್ರೆಂಗ್ ಕಾ ಅಂದ್ರೆ ಹಾಸ್ಟ್ಲ್ ಹತ್ರನೆ ಸಿಗ್ಕ್ಬೇಕ್ ಬ್ರೋ ದೂರೇ ಸಿಕ್ಬಡ್ರೆ ನಂಗೂನು ಕಷ್ಟ ಆಗುತ್ತೆ
ಕಾಲೇಜ್ ಕಾಲೇಜ್ ನಿಯರ್ ಇರೋ ಹಾಸ್ಟ್ಲನ ಹತ್ರ ಆಲ್ಮೋಸ್ಟ್
ಹಾ ಹಾ
ಏನ್ ಹಾಕಲ್ಲ ಹಾಸ್ಟಲ್ ಮತ್ತೆ ಕಾಲೇಜ್ ನಿಯರ್ ಒಂದ್ ಕಿಲೋಮೀಟರು ಅಷ್ಟ್ ಇರದು ಆಗ್ತಾದೆ ಚೆನ್ನಾಗಿರುತ್ತೆ ಸೇರ್ಕೊಳ್ಳಿ ಹ ಪಿ. ಜಿ ಗೆ ಕಟ್ಟಕ್ ಆಗಲ್ಲ ಮತ್ತೆ ತಿಂಗಳು ತಿಂಗಳು ಐದು ಸಾವಿರ ಆರು ಸಾವಿರ ಎಲ್ಲ ಹಾಸ್ಟೆಲ್ ಆದ್ರೆ ಫ್ರೀ ಇರುತ್ತೆ. ಹಾ
ಏಳೂವರೆ
ಏಳುವರೆನಾ...
ಹ್ಮ್,
ಅಷ್ಟೆಲ್ಲ ತಿಂಗಳು ತಿಂಗಳು ಎಲ್ ಕಟ್ಟಕಾಯ್ತದ ಬ್ರೋ.
ಹ್ಮ್, ಅದೇ- ಅದೇ
ಹ್ಮ್, ಹಾಸ್ಟೆಲ್ ಆದ್ರೆ ಏನಿಲ್ಲ ಎಲ್ಲ ಫೆಸಿಲಿಟಿನ ಅವರೇ ಕೊಟ್ಟಿರ್ತಾರೆ.
ಹಾ, ಹಾ
ಹಾ, ದುಡ್ಡು ಮಿಕ್ಕತ್ ಅದೇ ಏಳ್ ಸಾವಿರ ಇದ್ರೆ ಯಾವ್ದ ಕರ ಖರ್ಚು ಮಾಡ್ತ ಹಗದ
ನಾನೇನ್ ಅನ್ಕೊಂಡಿದೆಗೊತ್ತಾ ಹಾಸ್ಟೆಲ್ಗ ಅಂದ್ರ ಹಾಸ್ಟೆಲ್ ಕೊಂಡು ಊಟ ಎಲ್ಲ ಪರ ಅದಷ್ಟ ಆಗ್ಲ ಹೊರಗಡೆ ತಿನ್ನೋದು ಈ ಥರ.,
ಹಂಗು ತಿನ್ಬೋದು ಬ್ರೋ ಏನಿಲ್ಲ ಅಲ್ಲೇ ತಿನ್ಬೇಕು ಅಂತ ಏನಿಲ್ಲ ಕಂಡೀಷನು. ಊಟ ಇಡಿಸ್ಲಿಲ್ಲ ಅಂದ್ರೆ ಹೊರ್ಗಡೆನು ತಿನ್ಬಹದು.
ಹ್ಮ್, ಹ್ಮ್
ಆ ತರ ಏನ್ ಡಿಸ್ಟ್ರಿಕ್ ಏನಿಲ್ಲ ಹಾಸ್ಟ್ ಲ್ಲಿ.
ಹ್ಮ್, ಅದೇ- ಅದೇ
ಆದ್ರೆ ಪಜ ಪಿ, ಜಿದ ಕೊಡ ದುಡ್ಡನ ಇಲ್ಲಿ ಉಳಸ್ಕೊಂಡು ಎಂತ ಬೇರೆದ ಏನಾರ ಮಾಡ್ಕೋಬಹುದು ಬ್ರೋ.
ಮತ್ತೇನ್ ಬ್ರೋ
ಏನ ಇಲ್ಲ ಬ್ರೋ ಅದಿಕ್ಕೆ ಬ ಹಾಸ್ಟೆಲ್ಗೆ ಸೇರ್ಕೊಳ್ಳಿ. ಪಿ, ಜಿ ಬಿಟ್ಬಿಡಿ ಒಂದ ಮಂತ್ ಇರ್ತಿರಬ್ರೋ ಹಾಸ್ಟೆಲ್ ನಲ್ಲಿ. ಪಿ, ಜಿ, ಲಿ
ಈ ಇಲ್ಲ ಪಿ, ಜಿಲಿ ಇನ್ನ ಸೇರ್ಕೊಂಡಿಲ್ಲ ಇನ್ನ ಕಾಲೇಜ, ಕಾಲೇಜಿಗೆ ಬಂದಿದ್ದೀನ ಅಷ್ಟೇ.
ಹಾಂ, ಹಾಂ ಇನ್ನೂ ಹಾಸ್ಟೆಲ್ ಸಿಕ್ಕಿಲ್ಲ ಅನ್ಬೋದು ಓಕೆ, ಓಕೆ.
ಹ್ಮ್, ನ್ಯಾಷನಲ್ ಅಪ್ಲಿಕೇಶನ್ ಬಿಟ್ಟಿಲ್ಲ ಅದ್ರಿಂದ ನೋಡಿ ಇದು ಮಾಡ್ತಿರೋದು.
ಅದೇ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಹಾಕಿ. ಬೇಗ ಅಲರ್ಟ್ ಆಯ್ತದೆ ಅಲ್ಲಿವರೆಗೂ ಪಿ, ಜಿ ಲೆಇರಿ ಬ್ರೋ ಜಿ ಅದೇ ಒಂದ್ ತಿಂಗಳು ಇರಿ ಸಾಕು ಅಷ್ಟೆ., ಅಷ್ಟಲ್ಲಿಅಲರ್ಟ್ ಆಯ್ತದೆ ಹಾಸ್ಟಲ್
ಹ್ಮ್, ಹ್ಮ್
ಹ, ಅಷ್ಟ್ರಲ್ಲಿ ಅಲ್ಟ್ ಆದ ತಕ್ಷಣ ಹಾಸ್ಟೆಲ್ ಪಿ, ಜಿ ಬಿಟ್ಟು ಹಾಸ್ಟೆಲ್ ಕಬಂದಿದ್ರು.
ಹಾ, ಅದೇ ಅದೇ ಬ್ರೋ ಮತ್ತೇನ್ರಿ
ನಿಮ್ದ್ ಯಾವ ಊರುಬ್ರೋಅಲ್ಲಿಂದ ಎಲ್ಲಿಂದ ಬಂದಿರೋದು.
ನಂದು ಬೆಂಗ್ಳೂರ್ ನಂದು.
ಹಾ, ಹಾ ಆದ್ರೆ ಬೇರೆ ಏರಿಯ ಇಂದ ಬರ್ಬೇಕಷ್ಟೇ.,
ಹ್ಮ, ಬ್ರೋ ಈಗ ನಾ ನಾ ಇರೋದ್ರಿಂದ ಇರೋದ್ರಿಂದ ಕಾಲೇಜ್ಗೆ ಒಂದು ಫಿಫ್ಟಿ ಏಟ್ ಸಿಕ್ಸ್ಟಿ ಆಗುತ್ತೆ.
ಹಾ, ಹಾ
ಅಂದ್ರೆ ವೀಕ್ಲಿ ಒಂದ್ಸಲಲೆಟ್ ವಯಸ್ ಊರ್ಗೆ ಹೋಗಬಹುದು.
ಹಾ, ಹಾ
ಅಂದ್ರೆ ಈ ಬೆಂಗಳೂರು ಟ್ರಾಫಿಕ್ಲಿಲ್ಲಿ ಹೋಗಕ್ ಆಗಲ್ವಲ್ಲ.
ನಾಬ್ರೋ ನಿಜ
ಒನ್ ಫೈವ್ ಸಿಕ್ಸ್ ಕಿಲೋ ಅಂದ್ರೆ ಒನ್ ಟ್ವೆಂಟಿ ಆದ್ರುಏನಬ್ರೋ ಡೈಲಿ ೋನ ಆಗುತ್ತೆ್ಮ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಒನ್ ಅವರ್ ಒನ್ ಅಂಡ್ ಹಫ್ ಅವರ್ ಬರೆಟ್ರ್ಯಾವೆಲ್ ಇರುತ್ತೆ. ಬರಿತ್ರೀ ಅವರ್ ಆಗುತ್ತೆ. ಹ್ಮ ಇಸ್ಕಿದೆ ಬ್ರೋ
ತಗರ ನಿಜ
ಹ್ಮ್ ಅದ್ರಿಂದ
ಹ್ಮ್ ಸೋಮವಸ್ ಆಷ್ಟ ಇಲ್ ಆಗ ಗಂಟಾ ಪಿ. ಜಿ ಲಿರಿ ಆಮೇಲೆ ಹೊಷ್ಟ್ಟ್ಲು ಜಾಯ್ನ್ ಆಗಿರಿ
ಹ್ಮ್ ಅದೇ ಬ್ರೋ ಅಂದ್ರೆ ಊ ನಾನ್ ನೀವ್ ಹೊಷ್ಟಲಾಲ್ ಇದ್ರಲ್ಲ
ಹಾ ಬ್ರೋ ಹಾಷ್ಟಲ್ ಇರೋದು
ತಿಂಡಿಯಲ್ಲ ಕೆಳ
ಅದೇ ಅದೇ ತಿಂಡಿ ನೈಟ್ ಅದೇ ಚಪಾತಿ ಕೊಡ್ತಾರೆ ಅದೇನ್ ಪ್ರಾಬ್ಲಮ್ ಇಲ್ಲ ಚಪಾತಿ ಕೊಟ್ಟಿದ್ದ ದಿನ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ
ಅದು ಚ ಚಪಾತಿ ಇಲ್ದೆೇ ಹೋದಾಗ ಒಂದ್ ಸ್ವಲ್ಪ ಊಟದ ಅಡ್ಜಸ್ಟ್ ಮಾಡ್ಕೊಬೇಕ ಅಷ್ಟೆ
ಅದೇ ಏನೋ ಬ್ರ ಬ್ರೋ ಊಟದ್ದಲ್ಲ
ಹಾ
ಹ ಊಟದ ಅಂದ್ರೆ ಆತರ ಇಲ್ಲ ಹಂಗಂದ್ ಸ್ವಲ್ಪ ಇರಾಕೆಲ್ಲ ಈಗ ನನ್ಗೆ ಅಪ್ ಆಂಡ್ ಡೌನ್ ಗೇ ನನಗ್ ಪ್ರಾಬ್ಲಮ್ ಆಗ್ತಿದೆ
ಹಾ ಹಾ
ಆದ್ರಿಂದ ನೋಡಿ ಇಲ್ಲಾಂದ್ರೆ ನನ್ ನಾನೇ ಅಲ್ಲಿ ಮನೆಯಿಂದಾನೇ ಬರ್ತಿದ್ದೆ
ಹಾ ಹಾ
ಈ ಟ್ರಾಫಿಕ್ ಇಂದ ಸ್ವಲ್ ಲೇಟ ಆಗುತ್ತೆ ಕಾಲಜೆಲ್ಲ ಬೆಳಗಿನ ಜಾಗ ಬೇಗ ಬರ್ಬೇಕು ಹ್ಮ್ ಅದ್ರ ರಿಸ್ಕು ಅಲ್ಲ ನಿಮ್ ಗೊತ್ತಲ್ಲ
ಹಾ ರಿಸ್ಕು ಅದ ಕ್ ಬೆಂಗಳೂರು ಟ್ರಾಫಿಕ್ ಅಲ್ಲ ಅಂತ ಒಂದು ಐದೈದ್ ನಿಮಿಷೂಕ್ಕೂ ಟ್ರಾಫಿಕ್ ಇರುತ್ತೆ
ಒನ್ ಅವರ್ ಆಯ್ತದೆ ಒಂದ್ ಏರಿಯಾಂದ ಇನ್ನೊ ಏರಿಯಾಗೆ ಬರತ್ತೆ
ಹ್ಮ ಅದೇ ಅದೇ ನೀ ಸಾಯಂಕಾಲ ಹೋಗ್ತವ್ರಿ ಅಂದಕೊೊಳ್ಳಿ
ಹಾ ಹಾ
ನಾಲ್ಕು ಗಂಟ ಕಾಲೇಜ್ ಬಿಟ್ರೆ ಮನೆಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗುತ್ತಾ
ಹಾ
ಈಗ ಓಡಾಡೋದೆಲ್ಲಾ ರಿಸ್ಕ್ ಆಗ್ಬಿಟ್ಟಿದೆ ಬ್ರೋ ಅದು
ಹ್ಮ್ ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಕಳಕ್ ಆಗಲ್ಲ ಹಸ್ಟ್ಲಲ್ಲಿ ಇಲ್ಲ ಅಂದ್ರೆ
ಹ ಬ್ರೋ ಅಂದ್ರೆ ನನ್ ಟ್ರಾವೆಲ್ಂದು ಅಂದ್ರೆ ಎಲ್ಲಾ ಕರೆಕ್ಟ್ ಆದ್ರೆ
ಹ್ಮ್ ಹ್ಮ್
ಮನೆ ಇಂದಾನೆ ಹೊಡಡ್ತಿನಿ ಈ ಸದ್ಯ ಅಂದ್ರೆ ಪಿ. ಜಿಲಿ ಇರದ್ ಅಂತಾ ಬಂತ ಮಂತು
ಅದ ಅಲ್ಲ ಅಡಳಟ್ ಆಗದುಂತ್
ಹ ಆಮೇಲೆ ಹೊಷ್ಟಾಲಿಗೆ ಜಾಯ್ನ್ ಆಗ್ತೀನಿ.
ಹ್ಮ್ ಹ್ಮ್ ದಿಯನ ಏನ ಆಗದಪ್ರ ಅ ಅಲ್ಲೇ ಇದ ಒಂದ ಒನ್ ಒಂದ ಟೂಟ. ಟು ತ್ರೀ ಡೇಸ್ ಅಲ್ಲಿ ಅಪ್ಲಿಕೇಶನ್ ಬಿಡ್ಬಹುದು ಅನ್ನಿಸುತ್ತೆ ಅಪ್ಲಿಕೇಶನ್ ಬಿಟ್ಟು ಒಂದ್ ಫಿಫ್ಟೀನ್ ಡೇಸ್ ಅಷ್ಟಲ್ಲಿ ರಿಸಲ್ಟ್ ಬಿಡ್ತಾರೆ ಅಷ್ಟ ಅಲಾಟ್ಮೆಂಟ್ ಮಾಡ್ತಾರ್ರು.
ಹೌದಾ
ಹಾ ಬ್ರೋ ಬೇಗನೆ ಬಿಡ್ತಾರೆ ಅದೇ ಕಾಲೇಜ್ ಸ್ಟಾರ್ಟ್ ಆಗ ಸ್ಟಾರ್ ಆದ ತಕ್ಷಣ ಅಪ್ಲಿಕೇಶನ್ ಬಿಟ್ಟಿ. ಒಂದು್ ಫಿಫ್ಟೀನ್ ಡೇಸ್ ಆದ ತಕ್ಷಣ ರಿಸಲ್ಟ್ ಬಿಡ್ತಾರೆ ಆ ಹಾಸ್ಟ್ಲ್ ಅಲಾಟ್ಮೆಂಟ್ ಆಗಿರೋದು.
ಹಾ ಅದೇ ಅದೇ.
ಹಾ ಅಲ್ಲಿವರಗೂ ಪಿ ಜಿಲೀ ಇರ್ಬೇಕು ಅಷ್ಟೇ ಒಂದ ಮಂತು ಫಿಫ್ಟೀನ್ ಡೇಸ್.
ಹ್ಮ್ ಅದೇ ನೋಡ್ತೀನಿ ಬ್ರೋ ಒಂದ್ ಮಂತ ಇರ್ತೀನಿ.
ಹಾ
ಹ್ಮ ಹಾಸ್ಟೆಲ್ಲೈಟ್ ಆದ್ರೆ ಹೋಗ್ತೀನಿ.
ಹಾ
ಏನು ಮಾಡಂಗಿಲ್ಲ.
ಅದ ಅಷ್ಟ ಹಾಸ್ಟೇಲ್ ಅಲ್ಲಿ ಪಿಜಿ ಇರಬೇಕು ಒಂದ ಮಂತ್. ದ ಅವ್ರು ಅಲರ್ಟ್ ಬೇಗನೂ ಬಿಡಲ್ಲ ಅವರು. ಕಾಲೇಜ್ ಸ್ಟಾರ್ಟ್ ಆಯ್ತ್ ತಕ್ಷಣ ಬಿಟ್ರೆ ಸರಿ ಆಯ್ತದೆ ಇರೋಕ್ಕೆ.
ತ್ರೀ ಫೋರ್ ಮಂತ್ಸ್ ಬೇರೆ ರಜಾ ಇದೆಯಲ್ಲ ಕಂಟಿ ರಜಾ ಇತ್ತಲ್ಲ. ಆದ್ರಿಂದ ಇವಾಗ ಬೇರೆ ಮನೆಯಲ್ಲಿ. ಮನೆ ಇಲ್ಲಿ ನಾನ್ ಅಂದ್ರೆ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೆ ಬ್ರೋ.
ಹಾ ಬ್ರೋ.
ಹ್ಮ್ ತ್ರೀ ಫೋರ್ ಮಂತ್ಸ ಇಂದ ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದೆ.
ಹಾ ಹಾ
ಒಂದ್ ಟೂ ಮಂತ್ಸ್ ಏನೋ ಹೋದೆ ಆಮೇಲೆ ಅಂದ್ರೆ ಮುಗೀತು ಅಂತಾ ಬೇ ಇವಾಗ. ಕಾಲೇಜ್ ಜಾಯಿನ್ ಆಗೋಣ ಅಂತಾ.
ಹಾ ಹಾ ಅದೇ ಕಂಪ್ಯೂಟರ್ ಕ್ಲಾಸ್ ಯೂಸ್ ಆಯ್ತಾ ಬ್ರೋ ಕಂಪ್ಯೂಟರ್ ಕ್ಲಾಸ್ ಹೋಗಿದ್ದು.
ಎಲ್ಲಿ ಬ್ರೋ ಹಾಫ್ ರೇಟಿಂಗ್ ಅಂದ್ರೆ ಯಾವ್ದರ ಯೂಸ್ ಮಾಡೋದು ಈ ಕಾಪಿ ಪೇಸ್ಟ್ ಆಮೇಲೆ ಸಾಫ್ಟ್ವೇರ್ ಡೆಲ ಡೆವಲಪ್ ಮಾಡೋದು.
ಹಾ ಬ್ರೋ.
ಪುರಾ ಈ ಪ್ರೋಗ್ರಾಮ್ ಟೈಪ್ ಮಾಡೋದು ಆಮೇಲೆ ಇನ್ಪೋರ್ಟ್ ಮಾಡೋದು ಎಲ್ಲ ಹೇಳ್ಕೊಟ್ರು.
ಹಾ ಬ್ರೋ
ಹ್ಮ್ ಅಷ್ಟೇ.
ಹ್ಮ್ ಇನ್ನೇನ್ ಬ್ರೋ ಸಮಾಚಾರ.
ಹ್ಮ್ ಹೇಳಳ್ಬೇಕು ಬ್ರೋ ನೀನು
ಏನ್ ಹೇಳ ಹೇಳ್ಬೇಕ ನೀವೆ ಏನಾರು.
ನಾನ್ ಇವಾಗ ಮನೆ ಹತ್ರ ಇದ್ನಲ್ಲಾ.
ಹಾ ಹಾ
ತೋಟ ಹತ್ರ ಹೋಗ್ತಿದ್ದೆ.
ಹಾ
ಹ್ಮ ಅದಕ್ಕೆ ಇನ್ನೇನು ತೋಟತ್ರ ಹೋಗ್ತಿದ್ನಲ್ಲಾ. ಹಂಗೆ ಮಾಡೋಣಂತ ಮಾಡದೆ. ಇವಾಗಿನ ಜಸ್ಟ್ ಮೋಟ್ರ ಓನ್ ಮಾಡ್ತಿದೀನಿ ಹ್ಮ್ ಹಂಗೆ.
ಅಷ್ಟೇ ಒಬ್ರು ಅದೇ ಅಲರ್ಟ್ ಆಗೋ ಗಂಟ ಪಿ ಜಿಲಿದು ಅಲರ್ಟ್ ಆದ್ಮೇಲೆ ಹಾಸ್ಟೆಲ್ ಜಂಪ್. ಹೋಗುತ್ತ ಅಷ್ಟೆ
ಹ್ಮ್ ಅದೇ ಅದೇ.
ಹ್ಮ್
ಹ್ಮ್ ಅಷ್ಟೆ ಮಾಡ್ತೀನಿ ಬಿಡವರೂ ಇನ್ನೇನ್ ಸದ್ಯಗ್ ಏನ್ ನಂಗೂ ಆಗ್ತಿಲ್ಲ. ಟ್ವೆಂಟಿ ಡೇಸವರೆಗೂ ಕಾಯ್ಬೇಕಲ್ಲ ಒಂದ ಮಂತ್ ಇರ್ತಿನಿ ಇನ್ನೇನ್ ಮಾಡೋದು.
ಹ ಅದ ಒಂದ ಮಂತ್ ಅಡ್ಜಸ್ಟ್ ಮಾಡ್ಕೊಂಡು ಪಿಜಿಲಿ ಇರ್ಬೇಕು. ಏನ್ ಮಾಡಕ ಆಗಲ್ಲಾ ಹಾ
ಹ್ಮ ಅಷ್ಟೇ ಇನ್ನೇನಿಲ್ಲ.
ಹಾ ಹೌದು
ಮಾಡ್ತನ್ ನಾನು ಸ್ವಲ್ಪ ಈಗ ಮೋಟರು ಬೇರೆ ಆನ್ ಮಾಡ್ತಿದ್ದೆ
ಹಾ ಹಾ
ಮೋಟರ್ ಆನ್ ಮಾಡ್ತಿದ್ದೆ ಅದನ್ನು ಮುಗಿಸ್ಕೊಂಡು ಅಂದ್ರೆ ಹೋಗ್ತೀನಿ ನೀನ್ ಬೇಜರ್ ಆಯ್ತಲ್ಲ ಮಾಡ್ದೆ
ಹಾ ಬ್ರೋ
ಸರಿ ಮತ್ತೇನ್ ಬ್ರೋ
ಹಾ ಇ ಏನಿಲ್ಲ ಬ್ರೋ ಹೇಳ್ಬೇಕು
ಹ್ಮ ಸರಿ ಅಯ್ತು ಬ್ರೋ ಮಾಡತ್
ಹಾ ಸ ಸರಿ ಬ್ರೋ ಅಯ್ತು ಹ